ಹಲೋ
ಹೇಳಿ ಮೇಘನವ್ರೀ ಕೇಳ್ಸಿತಿಲ್ಲ
ಹಾ ಹಾ ಹೇಳಿ ಆ
ಕೇಳಿಸ್ತಿಲ್ವಾ
ಹಾ ಕೇಳಿಸ್ತಿದೆ ಕೇಳಿಸ್ತಿದೆ
ಹೌದಾ ಸ್ವಲ್ಪ ಏನಾದ್ರೂ ಬ್ರೇಕ್ ಆಕ್ತಿದ್ಯಾ ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಿದ್ಯಾ
ಇಲ್ಲ ಇಲ್ಲ ಕರೆಕ್ಟಾಗಿ ಕೇಳಿಸತಿದೆ ಹೇಳಿ
ಹ್ಮ ಹಾ ಇವಾಗ ನೀವು ಇವಾಗ ಕಾಫಿ ಕುಡಿಯನ ಅಂತ ರೆಡಿ ಮಾಡ್ತಾ ಇದೆ ಕಾಫಿ ಪುಡಿನ
ಓ ನೀವೇ ಮಾಡ್ ಕೊಂತೀರಾ ಕಾಫಿ ಎಲ್ಲ ನಾವ್ ಮಾಡ್ಕೊಂತೀವಿ ಅಡ್ಗೆ ಎಲ್ಲ ಮಾಡ್ ಡಕ್ ಬರುತ್ತ
ನಾನ್ ಮಾಡಲ್ಲ ನಮ್ಮ್ ಹುಡುಗರು ಮಾಡ್ತಾರ ಅಷ್ಟೆ
ಹ್ಮ್
ನಮ್ಮ ಬರೀ ತಿನ್ನೋದಷ್ಟೇ
ಹಳಲ್ಲಿ ಎಲ್ಲ
ತಿಂತೀವಿ
ಹ್ಮ್
ಹೊರಗಡೆನು ತಿಂತೀವಿ ಎಲ್ಲ ಕಡೆ ತಿಂತೀವಿ
ಹ್ಮ್ ಮತ್ತೆ ಕರೋನಾ ಟೈಮ್ ಅಲ್ಲಿ ಎಲ್ಲಾ ಊರಲ್ಲ ಇದ್ರ ಎಲ್ಲಾ ಬೆಂಗಳೂರಲ್ಲ ಇದ್ರ
ಕೊರೋನಾ ಟೈಮ್ ಅಲ್ಲಿ ನಾವು ಗ್ರಾಜುಯೇಷನ್ ಅಲ್ಲಿ ಇದ್ದೋ ಫಸ್ಟ್ ಏನೇನಾಯಿತೋ ಗ ಫಸ್ಟ್ ಇಯರ್ ದು ಸೆಕೆಂಡ್ ಇಯರ್ ಹೋಗ್ತಾ ಇದ್ದೋ
ಹ್ಮ್
ಅವಾಗ ಲಾಕ್ಡೌನ್ ಅಲ್ಲಿ ಇದು ಕರ್ಫ್ಯೂ ಅನೌನ್ಸ್ ಮಾಡಿದ್ರಲ್ಲ
ಹ್ಮ್ ಹ್ಮ್
ಅವಾಗ ಅವಾಗ ನಾವು ಊರು ಹೋಗ್ಬಿಟ್ಟು ನಾವುನು ಊರ್ ಹೋಗಿ ಒಂದ್ ಆರ್ ತಿಂಗ್ಲೇನೋ ಬಲ್ಲೆ ಎತ್ತೋ
ಹ್ಮ್
ಕರ್ಫ್ಯೂ ಶುರು ಆದ್ಮೇಲೆ ವಾಪಸ್ ಬಂದೋ ಬೆಂಗ್ಳೂರ್ಗೆ ಬೆಂಗ್ಳೂರಿಗೆ ಬಂದಾಗ ಬಟ್ ಇಂದಂದು ನಮಗ್ ಕಾಲಜ್ ಸ್ಟಾರ್ಟ್ಗಿರ್ಲಿಲ್ಲ ಕಂಪ್ಲೀಟ್ ಕೊರೋನಾ ಹೋಗುವವರೆಗೂ ಆನ್ಲೈನ್ ಅಲ್ಲಿ ಏ ಮಾಡ್ತಾ ಇದ್ರು ಕ್ಲಾಸಸ್ ಎಲ್ಲ
ಹ್ಮ್ ಎಕ್ಸಾಮ್ ಎಲ್ಲ ಮತ್ತೆ
ಎಕ್ಸಾಮ್ಸ್ ಎಲ್ಲಾ ಒಂದ್ ಸೆಮಿಸ್ಟರು ಹಂಗೆ ಹಂಗೆ ಪಾಸ್ ಆಗೊ ಬಿಟೊ ನವು
ಹೋ
ಅಂದ್ರೆ ನಾವು ಫಸ್ಟ್ ಸಮ್ದು ಸೆಕೆಂಡ್ ಸಮ್ದು
ನಮ್ದು ಟೆಂತ್ ಅಲ್ಲಿ ಇದ್ದಾಗ ಬಂದಿದ್ದು ಕರೋನ
ಹೌದಾ
ಹ್ಮ್ ಇನ್ನೇನ್ ಎಕ್ಸಾಮ್ ಇನ್ನೊಂದು ಟ್ವೆಂಟಿ ಡೇಸ್ ಇತ್ತು ಅವಾಗ ಕರೋನಾ ಬಂತು ಆಮೇಲೆ ಎಕ್ಸಾಮ್ ನ ಪೋಸ್ಟ್ ಪೋನ್ ಮಾಡಿ ಒಂದ್ ಮೂರ್ ತಿಂಗಳಾದ್ಮೇಲೆ ಎಕ್ಸಾಮ್ ಇಟ್ರು
ಹಾ ಮೂರ್ ತಿಂಗ್ಳು ಚೆನ್ನಾಗ್ ಸಿಕ್ತು ಸಮಯ
ಹ್ಮ ಮೂರ್ ತಿಂಗಳು ಟೈಮ್ ಚೆನ್ನಾಗ್ ಸಿಕ್ತು ಓ ಹ್ಮ ಆದ್ರೆ ಓದಿದ್ ದೇ ಒಂದ್ ತಿಂಗಳ ಒಂದ್ ಎರಡು ತಿಂಗಳು ಇದ್ ಮಾಡಿ ಒಂದ್ ಎರಡು ತಿಂಗ್ಳ ಆದ್ಮೇಲೆ ಓದಕ್ ಸ್ಟಾರ್ಟ್ ಮಾಡಿದ್ದು
ಹೌದಾ ಎಷ್ಟಿತ್ತು ಸ್ಕೋರು
ಸ್ಕೋರ್ ಒಂದು ನೈಂಟಿ ಪರ್ಸೆಂಟ್
ನೈಂಟಿ ಪರ್ಸೆಟ್ ಆಯತ್
ಹ್ಮ್
ಏನ್ ಹೆಂಗಿತ್ತು ನಿಮ್ ಕೊರ್ನೋ ಕೊರೋನಾ ದನ್ಗಳು
ಕಾರರೋನಾ ಇನ್ನೇನಿಲ್ಲ ನಾವು ಊರ್ಗೇನು ಊರ್ಗ್ ಹೋಗಿದ್ದೋ ಒಂದ ಒಂದ್ ತಿಂಗ್ಳ ಹೋಗಿದ್ದೋ ಊರ್ಗೆ ಆಮೇಲ್ ಮತ್ ಮತ್ತೆ ಬೆಂಗ್ಗಳೂರಿಗೆ ಒಂದ್ ಇನ್ನೇನು ಒಳಗಡೆನೆೇ ಇರೋದು ಮನೆ ಒಳಗಡೆ ಟಿವಿ ನೋಡದು
ಹಾಂ
ಹಾಂ ಮತ್ತೆ ಕೇರಮ್ ಎಲ್ಲ ಆಡ್ತಿದ್ವಿ
ಹ ಹಾಂ ಯಾರ್ ಜೊತೆ ಆಡ್ತಿದ್ರಿ ಕೇರಂ
ಹಾಂ ನಮ್ ಮನೆ ಪಕ್ದವ್ರು ನೈಬರ್ಸ್ ಜೊತೆ ಆಡ್ತಿದ್ವಿ.
ಹಾಂ
ಹೆ ಟೈಮ್ ಪಾಸ್ ಮಾಡ್ತಿದ್ದೊ ಕರೋನಾ ನೀವ್ ವ್ಯಾಕ್ಸಿನೇಶನ್ ಎಲ್ಲ ತಗೊಂಡಿದ್ರಾ?
ಹ್ಮ್ ವ್ಯಾಕ್ಸಿನೇಷನ್ ಎಲ್ಲಾ ಎಲ್ಲಾ ಕಡೆ ಕಂಪಲ್ಸರಿ ಇತ್ತಲ್ಲ ತಗೊಂಡಿದೋ
ಹ್ಮ್ ಹ್ಮ್ ನಾವ್ ಅಷ್ಟೊತ್ತಿಗ್ ಕಾಲೇಜ್ ಸೇರ್ ಕೊಂಡಿದ್ದೋ ವ್ಯಾಕ್ಸಿನೇಷನ್ ತಗೊಳೊ ಅಷ್ಟೊತ್ತಿಗೆ ಕಾಲೇಜಲ್ಲೇ ಕೊಟ್ಟಿದ್ರು.
ಹೌದಾ?
ಹ್ಮ್ ಎರಡ್ ಇಂಜೆಕ್ಷನುನು ಕಾಲೇಜಲ್ಲೇನೇ ಕೊಟ್ಟಿದ್ರು.
ಹಾಂ ಹಾಂ ಹಾಂ ಯಾವ್ ಕಾಲೇಜು ಪಿ. ಯು ಕಾಲೇಜ ಹಾಂ ಹಾಂ
ಫಸ್ಟ್ ಇಯರ್ ಅಲ್ ನಾವ್ ಏನ್ ಕಾಲೇಜ್ ಗೆ ಹೋಗ್ ಇರ್ಲಾ?
ಹಾಂ
ಸೆಕೆಂಡ್ ಪಿ. ಯು ಅಲ್ಲಿ ಏಟ್ ಮಂತ್ಸ್ ಹೋಗಿದ್ದೋ ನಾವ್ ಕಾಲೇಜ್ಗೆ ಫಸ್ಟ್ ಇಯರ್ ಎಕ್ಸಾಮ್ ಏನ್ ಬರಿಲಿಲ್ಲ ಅವ್ರೇನೇ ಪಾಸ್ ಮಾಡಿ
ಈಜಿಯಾಗ್ ಪಾಸಾಗ್ಬಿಟಿದಿರ ಅಂಗಾರೆ?
ಅವರೇ ಕ್ವೆಶ್ಚನ್ಸ್ ಕೊಟ್ಟಿದ್ರು ಮನೆಲೆ ನಾವ್ ಬರ್ಕೊಂಡ್ ಹೋಗ್ ಏ ಕೊಟ್ಟಿದ್ವಿ
ಹಾಂ ಹಾಂ ಹಾಂ. ನಾವು ಊರ್ಗೋಯ್ತು ಊರಲ್ಲೇ ಇದ್ದೋ, ಊರಲ್ಲಿ ಏನು ಎಲ್ಲಾ ಎಲ್ಲಾ ಅಲ್ಲೆ ಸೆಟ್ಲ್ ಆಗ್ಬಿಟ್ಟೋ
ಹಾಂ
ಆವಾಗ ಅಲ್ಲಿ ಇಲ್ಲಿ ಮಟನ್ ಗಿಟನ್ ಮಾಡೋರು ನಾನ್ ವೆಜ್ ಮಾಡೋರು ಅವೆಲ್ಲ ತಿನ್ನಿವೋ ತೋಟ ಮನೆ ಅಂತ ಇದ್ಕೊಂಡೆ ಇದ್ದೋ
ಹ್ಮ್ ಬೆಂಗ್ಳೂರಲ್ ಒನೊನ್ ಕಡೆ ಫ್ರೀಯಾಗಿ ಬಿರಿಯಾನಿ ಹಾಲು ಮೊಸರವೆೆಲ್ಲಾ ಹಂಚ್ತಾ ಇದ್ರು
ಹೂಂ ಹೂಂ
ಹ್ಮ್
ಕೊರೋನಾ ಟೈಮಲ್ಲಿ ಎಲ್ಲಾ ದಾನ ಧರ್ಮಗಳು ಜಾಸ್ತಿ ಆಯಿತು ಅನ್
ಹ್ಮ್ ನಿಮ್ಗೇನು ಅಂದ್ರೆ ಕರೋನಾ ಪಾಸಿಟಿವ್ ಏನು ಬಂದಿರ್ಲಿಲ್ವಾ?
ಇಸಿ ಇಲ್ಲ ರೀ ಯಾಕೆ ನೀಮ್ಗ್ ಬಂದಿತ್ತಾ?
ಇಲ್ಲ ಕೇಳ್ದೆ ನಮ್ಮ್ ಮನೆ ಹತ್ರ ಒಬ್ರಗ್ ಬಂದಿತ್ತು.
ಹಾ
ಅದಿಕೆ ಕೇಳ್ದೆ.
ಹ್ಮ ನಮ್ಮ ಚಿಕ್ಕಮ್ಮನ್ಗ್ ಒಬ್ರಿಗು ಬಂದಿತ್ತು.
ಹೌದಾ
ನಮ್ದೊಂದು ಮೂರಾರ್ಜಿ ಸ್ಕೂಲ್ ಇತ್ತು ಎಲ್ಲಾರ್ನು ಕೊರೋನಾ ಬಂದವ್ರ್ನಾ ಅಲ್ಲಿಗ್ ಕಳಸ್ತಾ ಇದ್ರು.
ಹ್ಮ ಹ
ಅಲ್ಲಿ ಅವ್ರನ್ನು ಮೂರಾರ್ಜಿ ಸ್ಕೂಲಗೆ ಕಳಸ್ಬಿಟ್ಟಿದ್ರು ಅವ್ರನು ಒಂದ್ ವಾರ ನೋ ಹದ್ನೈ ದಿವ್ಸನ ಏನೋ ಅಲ್ಲೇ ಇಟ್ಕೊಂಡ್ ಬಿಟ್ಟಿದ್ರು.
ಹ್ಮ್
ಯಾರ್ನ್ನು ಬೆಟ್ಟಿ ಆಗಕು ಬಿಡ್ತಿರ್ಲಪ್ಪ.
ಯಾರ್ನು ಹು ಹು ಎಲ್ಲೂ ಹೊರ್ಗಡೆ ಎರ ಎಲ್ಲೂ ಹೊರ್ಗಡೆ ಹೋಗಂಗಿರ್ಲಿಲ್ಲ.
ಹ್ಮ್ ಒಂದ್ಸತಿ ನಾವೇನ್ ಮಾಡ್ತಿದ್ವ ಅಂದ್ರೆ ಬೋರ್ ಆಗುತ್ತೆ ಅಂತ ಈಸ್ ಆ ಏನಂತಾರೆ ಕಾರ್ಡ್ಸ್ ಆಡ್ತಾ ಇದ್ರ್ ಇಸ್ಪೀಟ್ ಕಾರ್ಡ್ಸ್.
ಹ್ಮ್ ಹ್ಮ್ ಇನ್ನೇನ್ ಮನೇಲೆ ಇದ್ದಿ ಇದ್ದಿ ಬೋರ್ ಆಗುತ್ತಲ್ಲ.
ಫ್ರೀ ಇದ್ದು ಇದ್ದು ಬೋರ್ ಆಗತ್ತಲ್ಲಾ ಟೈಮ್ ಪಾಸ್ ಮಾಡೋಣ ಅಂತ ಕರ್ಡ್ಸ್ ಆಡ್ತಾ ಇದ್ದೋ ಪೊಲೀಸ್ ಬಂದ್ಬಿಟ್ರು.
ಓ ಹ
ಪೊಲೀಸ್ ಬಂದವ್ರ್ ಏನ್ಮಾಡ್ಬುಟ್ರು ನಾನ್ ಒಂದ್ ಕಡೆ ಓಡ್ಬಿಟ್ಟೆ ನಮ್ಮ ಹುಡಗರು ಒಂದ್ ಕಡೆ ಹೋಗ್ಬಿಟ್ರು. ನಮ್ಮ್ ಇಬ್ರು ಹುಡುಗ್ರು ಮನೆಯೊಳಿಕ್ಕೆ ಓಡ್ಬಿಟ್ರಾ
ಹಾ
ಅವ್ರೆನ್ ಮಾಡ್ ಬಿಟ್ರು ಹೊರ್ಗಡೆಯಿಂದಾ ಲಾಕ್ ಮಾಡ್ಬಿಟ್ರು ಪೊಲೀಸು.
ಅಯ್ಯೋ ಮತ್ತೆ.
ಆಮೇಲೆ ಲಾಕ್ ಓಪನ್ ಮಾಡಿ ಹೊಡೆದ್ರು ಒಂದ್ ಎರಡ್ ರೌಂಡು
ಹೊಡದ್ರಾ ನಿಮ್ಗೂ ಹೊಡುದ್ರು.
ಇಲ್ಲ ನಾವು ಓಡೋಗ್ಬಿಟ್ಟಿದ್ದೆ ಕಣ್ಣಿಗ್ ಕಾಣ್ದಂಗ್ ಓಡೋಬಿ
ಅವ್ರು ಮನೆ ಒಳಗೆ ಮನೆ ಒಳಗ್ ಅವ್ಸ್ ಇಟ್ಕೊಂಡವ್ರು? ಕೇ ಹೊಡದ್ರಾ?
ಮನೆ ಓಳಿಗಕ್ ಹೋಗ್ ಬಿಟ್ಟು ನೋಡ್ಬಿಟ್ರಲ್ಲ ಅವರು ಮನೊಓಳ ಅವ್ರೆ ಅಂತ ಗೊತ್ತಾಗ್ ಬಿಡ್ತಲ್ಲ.
ಹ್ಮ್ ಹ್ಮ್ ಲಾಕ್ ಮಾಡ್ಕೊಂಡ್
ಕೊಂಡು ಒನ್ನೊಂದ್ ಹೊಡದ್ರು ಆಮೇಲ್ ದುಡ್ ಗಿಡ್ ಇಸ್ಕೊಂಡ್ರು.
ಹ್ಮ ನಿಮ್ಮ ಹ್ಮ
ಹೋದ್ರತ್ತಗೆ ಅದೊಂದು ಒಳ್ಳೆ ನಿ ಮೆಮೋರಿ ನಮ್ಗೆ ಕೊರೋಳ ದಿನಗಳಲ್ಲಿ
ಪೊಲೀಸರು ಅವಾಗ ಸುತ್ತಮುತ್ತನೇ ಇರೋರು.
ಹ್ಮ ಅವಾಗೆಲ್ಲ ಆ ಪೆಟ್ರೋಲಿಂಗ್ ಅಂತ ಬರ್ ತ್ತಾ ಇದ್ರು ಸುತ್ತಾ ಕಕ್
ಹ್ಮ್
ಹಂಗೆಲ್ಲ ಏನಾರ ಗುಂಪು ಒಡ್ಯಾರ ಗುಂಪು ನಿಂಪು ಹಾಕೊಂಡಿದಾರಂತ
ಹ್ಮ್
ಎಲ್ಲಾ ಆಗ್ತಾ ಆಯ್ತು ಚೆನ್ನಾಗಿತ್ತು ಎಲ್ಲ
ಅವಾಗ್ ಒಂದ್ತಾರ ಚೆನ್ನಾಗಿತ್ತು
ಕೊರೋನಾ ಟೈಮಲ್ಲು ಚೆನ್ನಾಗಿತ್ತು
ಹ್ಮ್ ಹ್ಮ್ ಎಲ್ಲಾರು ಫ್ಯಾಮಿಲ್ ಫ್ಯಾಮಿಲಿ ಎಲ್ಲ ಒಟ್ ಕ್ಕೆ ಕುೂತ್ಕೊಂಡು ಸ್ಪೆಂಡ್ ಮಾಡಿ
ಹ್ಮ ಯಾವ್ದ ಒಳ್ಳೆ ಮೆಮೋರಿಇದೇ ನಮಗೆ ಕೊರೋನ ಟೈಮಲ್ಲಿ
ಟೈಮ್ ಅಲ್ಲಿ ನಾವ್ ಎಲ್ಲೋ ಹೊರಗಡೆ ಹೊರ್ಗಣನೆ ಹೋಗ್ತಿಲ್ವಲ್ಲ ಮನೇಲೆೇ ಇರ್ತಿದ್ವಿ
ಮನೆ ಮನೇಲಿ ಯಾವ್ದ್ ಒಳ್ಳೆ ನಿಮ್ ಮೆಮೊರಿ ಇತ್ತು ಒಂದೇ
ಕೇರಂ ಆಡ್ತಿದ್ವಲ್ಲ ನಮ್ ನೈಬರ್ಸ್ ಜೊತೆ ಎಲ್ಲಾ
ಕೇರನ್ ಸಕ್ಕತ್ತಾಗ್ ಆಡ್ತಾರಂಗಾರ ಇವಾಗ ಪ್ರಾಕ್ಟೀಸ್ ಆಗಿದ ಚೆನ್ನಾಗಿ
ಹ್ಮ ಮಾಡಡ್ತೀನಿ ಪರವಾಗಿವಾಗಿಲ್ಲ
ಪರವಾಗಿಲ್ಲ
ಹ್ಮ ಕೇರಮ್ಮೆ ಆಡ್ತಿದಿದ್ದು ಜಾಸ್ತಿ ಅವಾಗ ಮತ್ತೆ ಬೆಳಿಗ್ಗೆ ಹೊತ್ತು ಶಟಲ್ ಕಾಕ್ ಆಡೋಕೆ ಹೋಗ್ ಪಾರ್ಕ್ ಅತ್ರ
ಹಾ
ಹ್ಮ್
ಪಾರ್ಕೆಲ್ಲ ಅಲ್ಲೋ ಇತ್ತ ಅವಾಗ
ಪಾರ್ಕ್ ಎಲ್ಲ ಇಲ್ಲ ಅಂದ್ರೆ ನಾವು ಪಾರ್ಕ್ ಒಳಗಡೆ ಹೋಗ್ತಿರ್ಲಿಲ್ಲ ಅಂದ್ರೆ ನಮ್ಮನೆ ಹ ಹತ್ರ ವೆಹಿಕಲ್ಸ್ ಎಲ್ಲಾ ಜಾಸ್ತಿ ಬರೋದು ಆಮೇಲೆ ಚಿಕ್ಕ ರೋಡ್ ಬೇರೆ ಅನ್ಬಿಟ್ಟಿ ಆ ಕಡೆ ಪಾರ್ಕ್ ಹತ್ರ ಚೆನ್ನಾಗಿರೋ ರೋಡ್ಗಳು ಇದೋ
ಹಾ
ಕ್ಕೆ ಅಲ್ಲಿಗೆ ಹೋಗ್ತಿದ್ದ ಪಾರ್ಕ್ ಒಳಗಡೆ ಹೋಗ್ತಿರಲಿಲ್ಲ ರೋಡಲ್ಲಿ ಆಟಾಡ್ತಿದ್ವಿ
ಯಾರ ನಿನ್ ಜೊತೆ ಆಡಕೆ ಬ್ಯಾಟ್ ಬಿನ್ ಆಡೋಕೆ
ನಮ್ಮ ಫ್ರೆಂಡ್ ಬರ್ತಿದ್ಲು ನನ್ ಸ್ಕೂಲ್ ಫ್ರೆಂಡ್
ಅವ್ರ್ ಜೊತೆ ಆಡ್ತಿದ್ರ ದ್ರ ಹ ಹಾ ನೆಟ್ ಕಟ್ಕೊಂಡ ಎಲ್ಲ ಆಡ್ತೀರಾ ಅಥವಾ ಸ್
ಇಲ್ಲ ಇಲ್ಲ ನೆಟ್ಟೇನಿಲ್ಲ ಹಂಗೆ ನಾರ್ಮಲ್
ಅಂಗೇ ನಾರ್ಮಲು ನಾವ್ ಏನ್ ಆಡ್ತಿ ಕಾರ್ಡ್ಸ್ ಆಡಿಯೊ ಕಾರ್ಡ್ ತಾಡಕ್ಕಿ ಬೈಯಾರ ಅವ್ರು ಆಮೇಲೆ ಇನ್ನೇನು ಆಡ್ತಿರ್ಲಿಲ್ಲ ಚೌಕೊಬಾರ ಆಡಿವೋ
ಹ್ಮ್
ಇಂಗೆ ಪಗಡೆ ಹಾಡಿವೋ ಏನೇನೋ ಆಡಿವೋ
ಚೆನ್ನಾಗಿರ್ತಿತ್ತು ಆಮ್ ನಾವುನು ನಾವುನು ಚೌಕ ಬರ ಅದೆಲ್ಲಾ ಅಡ್ ತಿದೋ ಹ್
ಹಾ
ಹಂಗೆ ಇತ್ತು ಕೊರೋನಾ ದಿನಗಳು ಅದಾದ್ಮೇಲೆ ಬೆಂಗ್ಳೂರಿಗೆ ಬಂದು ಬೆಂಗ್ಳೂರಿಗೆ ಬಂದಾಗ್ಲೂ ಕೊರೋನಾ ಇನ್ನು
ಇತ್ತು ಹಾ ಇನ್ನ ಇತ್ತು ಸ್ವಲ್ಪ ಸ್ವಲ್ಪ
ತ್ತೆ
ಹ್ಮ್
ಹೂ ಆಫೀಸ್ ವರ್ಕ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ ಟ್ರ ಅದೆಲ್ಲ ವರ್ಕ್ ಫ್ರಮ್ ಹೋಮು ಮತ್ ಮತ್ತೆ ಆನ್ಲೈನ್ ಕ್ಲಾಸ್ ಅವೆಲ್ಲ ಅವಾಗ್ಲೇ ಸ್ಟಾರ್ಟ್ ಆಗಕ್ ಸ್ಟಾರ್ಟ್
ಹ್ಮ್ ಅವಾಗಲೇ ಸ್ಟಾರ್ಟ್ ಆಗಿ ತ್ತು ನಮ್ ನಾನು ಅವಾಗ್ಲೇನೇನೆ ಫೋನ್ ಎಲ್ಲ ತಗೊಂಡಿದ್ದು ಆನ್ಲೈನ್ ಕ್ಲಾಸ್ ಅಂದ್ಬಿಟ್ಟು.
ಹ್ಮ್ ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿತ್ತು. ಅದರಿಂದ ನಾವು ಕರೋನ ಟೈಮಲ್ಲಿ ನಮ್ಗ್ ಕಾಲೇಜ್ ಇರ್ಲಿಲ್ವಲ್ಲಾ ನಾವು ಕೆಲ್ಸ ಮಾಡ್ತಾ ಇದ್ವಿ ಕೆಲ್ಸಕ್ ಹೋಗ್ತಾ ಇದ್ವೋ.
ಹ್ಮ್
ಕೆಲ್ಸ ಗಿಲ್ಸ ಮಾಡಿವೊ ಹಾ ಕೆಲ್ಸ ಗಿಲ್ಸ ಮಾಡಿ ಒಂದ್ ಬೈಕ್ ತಗೊಂಡಿ ದ ಬೈಕು
ಹ್ಮ್ ಹ್ಮ್
ಫೋನ್ ಗೀನು ಎಲ್ಲ ತಗೊಂಡು ಚೆನ್ನಾಗಿತ್ತ್ ಅವಾಗ್ಲೂ ಒಂತರ ಲೈಫ್.
ಹ್ಮ್
ಅದ್ ಆದ್ಮೇಲೆ ಕಾಲೇಜ್ ಫೈನಲ್ ಇಯರ್ ಏನಾಯ್ತ ನಮಗ್ ಕಾಲೇಜ ಸ್ಟಾರ್ಟ್ ಆಯತವಾಗ
ಹ್ಮ್ ಹಂಗರ್ ನೀವ್ ಅಷ್ಟೊಂದು ಕಾಲೇಜಲ್ಲೇನ್ ಸ್ಪೆಂಡ್ ಮಾಡಿಲ್ಲ.
ಹ ಫಸ್ಟ್ ಸಮ ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಸೇಮ್ ಅಷ್ಟೇ ಮಾಡಿದ್ದೀವಿ.
ಹ್ಮ್
ಇನ್ನು ಸೆಕೆಂಡ ಥರ್ಡು ಫೋರ್ತ್ ಇನ್ನು ಅಷ್ಟು ಕಷ್ಟೆ ಅವು.
ಹ್ಮ್ ಫಿಫ್ತ್ ಸಿಕ್ಸ್ತ್ ಹೋಗಿದ್ದೀರ.
ಹ್ಮ್ ಮೂರ್ ಸೆಮ್ ಮಾಡಿದೀವಿ ಮೂರ್ಸೆಮ್ ಮಾಡಿಲ್ಲಾ ಅನ್ನಂಗ್ ಆಯ್ತ ನಾವು.
ಹ್ಮ್
ಇಸಿಯಾಗ್ ಕಾಲೇಜ್ ದಿನಗಳು ಮುಗ್ದೋದು ನಮ್ದು. ನೀವ ನೀವರ್ಕ ನೀವ ಕತ್ ಹೆಳ್ತಾರಲ್ಲ ಅವಾಗ್ ನಮ್ಗೂ ಕೊರೋನಾ ಬರ್ಬೆಕೈತ್
ಹ ಹ ಇಲ್ಲ ಇಲ್ಲ ಹಂಗ ಅನ್ಕಳ ಫಸ್ಟ್ ಪೀಲ್ ಬಂದಿತ್ತಲ್ಲ. ಹ್ಮ್
ಸರಿ ಹಾಗಿದ್ರೆ ಆಯ್ತು.
ಸರಿ